ಹಲೋ ಹಲೋ ಕ ಕಳ್ತಾದೆ ಶಿವ ಅವರ
ಹಾ ಕೆೇಳತದೆ
ಶಿವ ಅವರೇ ಊಟ
ಹೌಟಾ ಆಯ್ತ ಬ್ರೋ ನಿಮ್ದು
ನಮ್ದು ಇನ್ನ ಇಲ್ಲೊಬ್ರು ಮಾಡ್ಬೇಕು ಇವಾಗ ಹೋಗ್ಬೇಕ
ಹೌದಾ ಯಾಕೆ ಪುರೋ ಟೈಮ್ ಇದಲ್ಲ ಮಾಡತಾನೆ
ಸ್ವಲ್ಪ ಸುಸ್ತಾಗಿದೆ ಬ್ರೋ ನಿನ್ನೆ ಸ್ವಲ್ಪ ಮೋಸ ಆಗ್ಬಿಟ್ಟು
ಏನ್ ಬ್ರೋ
ನಿನ್ನೆ ನಾಮ್ ಮೂರಲ್ಲಿ ದರ್ಶನ ಇತ್ತು ಬ್ರೋ ಸ್ವಲ್ಪ ಹೆಜ್ಜೆ ಹಾಕ ಮೈ ಕೈ ನೋವು ಆಗಿದ
ಓಹೋ ನಿನ್ನೆ ಮರಂಗ ಕುರ್ಯದನ್ವಲ್ಲಾ
ಹಾ ಬ್ರಾ
ಹಂಗ ಆಗ್ಬಿಟ್ಟು ನಿನ್ನೆ ಹೆಜ್ಜಾಡಕ್ ಹೋಗಿದರ
ಹ ಬ್ರೋ
ಓಹ ಅಂಗಗಿ ಮೈ ಕೈ ಎಲ್ಲ ಸುಸ್ತು
ಹಾ ಬ್ರೋ ಸುಸ್ತಾಾಗಿ ಬಿಟ್ಟಿಡಿವಿ
ಹೌ್ ಊಟ ಮಾಡಿಊಟ ಮಾಡಬಿಟ್ಟ ಚನ್ನಾಗಿರಿ ಯಾವ್ದಾದ್ ಟ್ಯಾಬ್ಲೆಟ್ಸ್ ಇ ತಗತಾನಿಲ್ಲ ಅಂದ್ರ ಹಾಸ್ಪಿಟಲ್ಗೆ ಹೋಗ ಬರ್ಬಬೇಕು
ಅದೇ ಬ್ರೋ ಹೋಗಬಕ್ಂತಿತ್ತು ಈ ನೋಡ್ಬಕ್ ಬ್ರೋ ಊಟ ಮಾಡಿ
ಗೆ ಫುಲ್ ಜೋರ ಮೊಹರಂ
ಹಾ ಬ್ರೋ ಅಷ್ಟೇ ಸಿಂಪಲ್ ಹಾ ಬ್ರೋ
ಎಲ್ಲ ಗುರು ಉ್ರಗ ಇದು ನಿಮ್ ಕಡೆ ಎಲ್ಲಾ ಫುಲ್ ಜೋರ್ ಇರುತ್ತಲ್ಲ ಹಳ್ಳಿ ಕಡೆ ಎಲ್ಲಾ ಮೋರಂ
ಹಾ ಬ್ರೋ ಅಷ್ಟೇನ್ ಸಿಂಪಲ್ ಆಗ ಇತ್ತು ಬ್ರೋ
ಹೆಂಗೆ ಬರೋದು ಎಲ್ಲಾನು ಅಲ್ಲಿ ಊರ್ ಜನ ಎಲ್ಲ ಸೇರ್ತಾರೆ ಅದಕ್ಕೆ
ಆ ಬ್ರೋ ಊರ ಜನೆ ಏಲ್ಲ ಸರುತ್ತೆ ಅಗ್ಗಿ ಇರುತ್ತೆ ಅದು ಅದನ್ನ ತುಳತಾರೆ ದೇವರು ಬಂದವರು ಮತ್ತೊ ಬ್ರೋ ಹೆಜ್ಜೆ ಹಾಕ್ತಾರೆ ಅದು ಎಷ್ಟು ನಮನ್ ನಮನ್ ಹೆಜ್ಜೆ ಇರ್ತಬ್ರೋ ಹ
ಹ ಅದೆಲ್ಲಾ ಫುಲ್ಲು ಬೆಂಕಿ ಇರುತ್ತ ನೋಡು
ಹಾ ಬ್ರೋ ಅದೇ ಬ್ರೋ ಕೆಂಡ
ಹ ಬ್ಯಾಂಕಂ ಮನುಷ್ಯರೆಲ್ಲಾ ತುಳದಾಗಕ್ತಾರ ಅದನ್ನೆಲ್ಲ
ಹಾ ಬ್ರೋ ಅದೇ
ಬರಿಗಾಲಿಅಲ್ಲ
ಬರಿಗಾಲಲ್ಲಿ ಇಬ್ರೋ ಬರಿಗಾಲಲ್ಲಿೂಳಾರೆ
ಬರಿ ಕಲಲ್ಲ ತುಳಿತರ
ಹಾ ಬ್ರೋ ಬರಿ ಗಾಲ ಅಲ್ಲ ತುಳೀತಾರೆ
ಮತ್ತೆಬ್ರೋ ಕಾಲ್ಗಿಲ್ಾರ ಸುಟ್ಟಂಗಲ್ಲ ಅದಕ್ಕೆ
ಅದು ದೇವ್ರ ಮಹಿಮೆ ಇಬ್ರು ಅವರು ದೇವರು ಬಂದಿರ್ತಾರಲ್ವಾ
ಅವ್ರ ಮೇಲೆ ದೇವ್ರ ಬರುತ್ತಾ
ನಬ್್ರರು ಒಬ್ಬ್ರ ಮೈಮಾಗ ಬರುತ್ತೆ ಒಬ್ಬರು ಏನನ ಬೇಡ್ಕಂದ್ರಿ ಇದ್ದಾರೆ
ಹಾ ಜವರಿಗೆ ಅಂದ್ರೆ ಅರಕೆ ಇರುತ್ತ ನಡದುರದು ಈ ತರ ಮುಂದಿನ ವರ್ಷ ಕೆಂಡ ಹ ತುಳತೀನಿ ಫಾ ಅಂತೇಳಿ ಏನಾದರೂ ಅ್ರಕ ಇರುತ್ತಲ್ಲ
ಹಾ ಬ್ರೋ ಅದಕ್ಕೆ ಒಬ್ಬ್ರು ತುಳೀತಾರೆ ಒಬ್ಬರು ಜ ಮತ್ತೆ ಅವ್ರೇ ನಿಮ್ ಕಡೆ ಏನ್ ಸ್ಪೆಷಲ್ ಬ್ರೋ
ಏ ನಮ್ ಕಡೆ ಅಂತೂ ನಮ್ ಕಡೆ ಹಂಗೇನಲ್ಲ ಬ್ರೋ ನಮ್ ಕಡೆನ ಮೋರಂ್ ಮಾಡತಿವಿ ಬಟ್ ಸಿಂಪಲ್ ಅಷ್ಟೆ ಫುಲ್ ಜೋರಿ ಇಲ್ಲ ಹಾ ಇನ್ ಈ ತರ ಬೆಂಕಿ ಬೆಂಕಿ ಅದ್ನೆಲ್ಲ ತುಳಿಯಲ್ಲ ಜಾಸ್ತಿ ಮಂದಿ ಬಟ್ ಆ ಏನಾದ್ರರು ದೇವ್ರಲ್ಲಿ ದೇವ್ರ ಹಿಡ್ಕೊಂಡ ಇರ್ತಾರೋ ಕೈಯಲ್ಲ
ಹಾ ಬ್ರೋ
ಅವರು ಮಾತ್ರ ಅಷ್ಟೇ ತುಳೆಯರು
ಕಡಿತುತಾರೆ
ಹಾ ಮಿಕ್ಕಿದವರೆಲ್ಲಾ ಸುನ್ಸೈಡ್ ಅಲ್ಲಿ ನಿಕೊಂಡು ನೋಡ್ತಾರೆ ಮತ್ತೆ ಬೆಳಗ್ಗೆ ಹ ಕತ್ತಲ್ ರಾಯತ್ರಿ ಅಂತ ಇರುತ್ ನೋಡು
ಹಾ ಬ್ರೋ ಇರುತ್ತೆ ಬೇವತ ಕಾಡ್ತಾರೆ
ಹಾ ಕತ್ಲ ಪ್ರಾಯತ್ರದಲ್ಲಿ ದೇವರು ಹಿಂಗ ಹೇಳಿಕೆ ಮಾಡುತ್ತೆ
ಯೌದ ಬರು
ಆಹ ಹೇಳಿಕಂದ್ರೆ ಹೆಂಗ್ ಗೊತ್ತಾ ಇದು ಆಹ ಮಳೆ ಬೆಳೆ ಆಗ್ಲಿ ಏನಾದ್ ಆಗ್ಲಿ ಅಂತ ಹೇಳಿ ಹೇಳಿಕೆ ಮಾಡುತ್ತೆ
ಹಬ್ರ
ಹ ಅದ್ರಲ್ಲಿ ಫುಲ್ಲು ಬೆಂಕಿ ಕೈಲಿ ಇಡ್ಕೊಂಡಿರ್ತಾರೆ ಒಬ್ರು ಯಾರಾದ್ರು
ಹಾ ಬ್ರ
ಆ ಜವರುಲ್ಲಿ ಕೈಯಲ್ಲಿ ಬೆಂಕಿ ಹಿಡ್ಕೊಂಡಿರ್ತಾರೆ ಅದನ್ನ ಇದೇನ ಅಹ ಉುತಿ ಮತ್ತೆ ಆ ಹೂವು ಹದ್ನೇನಾದ್ರು ಮಾಡತ್ತೆ
ಹೌದು ನಂಬಲ್ಲಿ ಅಷ್ಟ ಹೇಳ್ತಾರೆ ಹೇಳತು
ಹಾ ನಿಮ್ದಲ್ಲಿ ಏನ್ ಮಾಡ್ತಾರಬ್ಬ
ನಂಬಲ್ಲಿ ಅಷ್ಟೇ ಹಂಗಿಲ್ಲ ಬ್ರೋ ಬೇರೆ ನಮ್ಮ ಮನೆ ಮಾಡ
ಹ ಹಾ ನಂಗೆ ಬದ ಹೆಂಗಂಗ ಏನಾದ್ರು ಆ ಮ್ಯಾಜಿಕ್ ಏನಾದ್ರು ಮಾಡ್ತಾರಾ ಎಲ್ಲಾ ಅದ್ನ ಎಲ್ಲಾ ನಿಜೇನದು
ಹೆಂಗಂತಬರು ನಮ್ಗತ್ರು ಗೊತ್ತಿಲ್ಲ ಒಂದೊಂದು ನಿಜ ಆಗುತ್ತೆ ಒಂದೊಂದು ಸುಳ್ಳಾಗುತ್ತೆ
ಆಲ್ಮಸ್ಟ್ ಆಲ್ ಬಟ್ ಎಲ್ಲಾ ಜನ ನಂಬುತ್ತೆ ಅದ್ನೇನಾದ್ರು ಆತರ ಮಾಡಿದಾಗೆ ಎಲ್ಲಾನ ದೇವರು ಎಲ್ಲಾ ಜನನುೂ ಕೈ ಮುಕ್ಕೊಂಡ ನಿ ನಿತ್ಕೊಂತಾರೆ
ಹಾ ಬ್ರರು ನಮ್ತಾರ ಬರು ಎಲ್ಲಾರೂ ಬಟ್ ಅದೇನು ಎಂತ
ನಾನು ಜಾಸ್ತಿ ಹಾ ನಾನು ಜಾಸ್ತಿ ಹೋಗಲ್ಲ ಊರಿಗೆ ಅದಕ್ಕೆ ಹ ನಾನ ಬಿಜೆಪು ಲೈರಾಗ
ಹೌದಬ್ರ ಬಿಜಾಪುರ ಸ್ಟಡಿ ಮಾಡ್ತಾ ಇದ್ರು
ಹಾ ಸ್ಟಡಿ ಮಾಡ್ಸಿದ್ವಿ ಬಟ್ ಮೊನ್ನೆ ಹೋಗಿದ್ದೆ ಅವ್ರಿಗೆ
ಹೌದದು
ಹಾ ಊರ್ಗ್ ಹೋಗಿದ್ದೆ ಅದೇ ಆತರ ಮಾಡಿದ್ರು ಹಿಂಗೆ ಕೈಯಲೆಲ್ಲಾ ಬೆಂಕಿ ಇಡ್ಕೊಂಡ್ಬಿಟ್ಟು ಬೆಂಕಿ ಎಲ್ಲಾ ಮೇಲ್ ತೂರ್ತಾರೆ
ಹಾ ಬ್ರೋ
ಆ ಮೇಲ್ ತೂರಿದಾಗ ಅದು ಬೆಂಕಿ ಮೇಲ್ ತೂದ ತೂರಿದಾಗ ಬರುವಾಗ ಅದು ಒಂಥರ ಹೂಗ ಬರುತ್ತೆ ಇಲ್ಲಾಂದ್ರೆ ಹಟತಾಗಿಿ ಬರುತ್ತೆ ಇಲ್ಲಾಂದ್ರೆ ಮತ್ತೆ ಏನಾದ್ರೂ ಬೇರೆ ಈಗ ಪಕ್ಷಿ ಯಾವ್ದಾದ್ರರು ಗಿಡಿ ಗುಬ್ಬಿ ಮತ್ತೆ ಏನಾದ್ರೂ ಆಗಿ ಆರಿ ಹೋಗುತ್ತೆ ಅದು ಬೆಂಕಿ ಮೇಲೆ ತೂರಿದಾಗ
ಹೌದಾ ಬ್ರೋ ನಮ್ ಕಡೆ ಅಷ್ಟೇನಿಲ್ಲ ಬ್ರೋ ನಿಮ್ ಕಡೆ ಹಿಂಗ ಇರುತ್ತ ಬ್ರ
ಹಾ ಹಿಂಗೆ ಫುಲ್ ಲೈವ್ ಆಗಿ ತೋರ್ಸ್ತಾರೆ ಎಲ್ಲಾರಿಗೂ
ಹೌದಬ್ರಾ
ಹಾ ಫುಲ್ ಲೈವ್ ಮತ್ತೆ ಅನ್ನ ಎಲ್ಲಾ ಊರು ನಮ್ಮ ಮೂರ್ ಜನನು ಎಲ್ಲಾನು ಒಂದೇ ಸೇಮ್ ಸ್ಟೆಪ್ ಆಗೋದು ಇದು ಆ ಜಾನಪದ ಕುಣಿತ ಅಂತ ಹೇಳಿ ಹಕ್ತಾರ ನೋಡು
ಹಾ ಬ್ರೋ ಕೇಳಿದ್ದೇನಿ ಬ್ರೋ
ಹಾ ಅ ಆಕಡೆಲ್ಲ ಮಂಡ್ಯ ಮದ್ದೂರ್ ಸೈಡ್ ಎಲ್ಲ ಇದು ಸಾಂಸ್ಕೃತಿಕ ಪ್ರ ಪಂದ್ಯ ಅಂತಿ ಮಾಡ್ತಾರ
ಹಬರೋ
ಹ ಅದೇ ತರ ಆ ಕಡೆಲ್ಲಾ ನಾವ್ ಮಾಡಿದೀವಿ ಅಂದ್ರೆ ನಾವು ಆ ಕಡೆ ಫ್ರೆಂಡ್ಸ್ ಅದ ಇದಾರೆ ಫಂಡ್ಸ್ ಗ್ರೂಪ್ ಅ ಎಲ್ಲಾ ಆ ಕಡೆ ಅಡ್ಡಾಡ್ತಿದ್ವಿ ಒಂದ್ ವಾರ ಎರಡು ವಾರ ಎಲ್ಲಾ ಇರ್ತಿದ್ವಿ ಮಂಡೆ ಹತ್ರ ಮಂಡ್ಯ ಮದ್ದೂರ ಇದೆಯಲ್ಲ ಮದ್ದೂರಲ್ಲಿರ್ತಿದ್ವಿ
ಹೌದಬ
ಹ ಮದ್ದೂರು ಮತ್ತೆ ಆ ಕಡೆ ಅರಕೆರೆ ತಾವರ್ಕೆರೆ ಅಲ್ಲ ಇರ್ತಿದ್ವಿ
ಹಾ ಬ್ರೋ
ಕಡೆಲ್ಲ ಊರ ಊರೊಬ್ಬ ಮಾಡ್ಬೇಕಾದ್ರೆ ಇದೇ ತರ ಸ್ಟೆಪ್ ಹಾಕೋರು
ಹೌದಾ ಬ್ರೋ ನ ಮಂಡ್ಯ ನೀವೆಲ್ಲಾ ಟೂರ್ ಹೋಗಿದ್ದಾರಬ್ಬ ಬೇರೆ ಕಡೆಗೆ
ಬೇರೆ ಕಡೆ ಬಜ್ಜಾರ ಸುತ್ತಾ ಬಿಟ್ಟಿದ್ದೇನನೆ ಆಲ್ ಕರ್ನಾಟಕ ಎಲ್ಲಾನು ಹೋಗ್ ಬಂದಿದ್ದೇನಿ
ಯಾಗರು ಕಾಲೇಜ್ ಇರೋಾಗಲ್ಲ ಆವಾಗ್ಲ ನೀವು ಸಬ್ಜಕ್ಟ್
ಹಏ ಗುರು ಕಾಲೇಜ್ ಇ ಕಾಲೇಜ್ ಇರ್ಬೇಕಾದ್ರೆ ಹೋಗಿದ್ವಿ ಆ ಖಾನೆ ಸ್ಟೋರ್ ಹೋಗಿದ್ವಿ ಮತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಗೋಪಲ್ ಎಲ್ಲಾ ಬೈಕ್ ರೈಡ್ ಹೋಗಿದ್ವಿ
ಹೌದಾಗ
ಹಾ ನಾವೆಲ್ಲ ಬೇಜ ಜನ್ ಮತ್ತೆ ನಾನು ಬೆಂಗ್ಳೂರಲ್ಲಿ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದಿ ನಾನು
ಇಂಡಿಯನ್ ಮೂನ್ನ್ ಇಂಡಿಯನ್ ಮೂನ್ ವಾಟರ್ ಕಂಪ್ನಿ ಅಂತೇಳಿ
ಹಾ ಬ್ರ ಕೇಳಿದ್ದೀನ ಬೋ
ಹಾಂ ಕಂಪ್ನಿಯಲ್ಲಿ ಇರಬೇಕಾದ್ರೆ ಆವಾಗಲೂ ಹೋಗಿ ಬಂದಿದ್ವಿ ಎಲ್ಲೂ ಕಂಪ್ನಿ ಕಡೆಯಿಂದ
ಹೌದಾ ಹೌದ ಬಾಗ ನನ್ ಅದರ್ ಸ್ಟೇಟ್ ಬೇರೆ ಸ್ಟೇಟ್ಿಗೆ ಯಾವಾಗ ಹೋಗಿದ್ದೀರಪ್ಪೋ
ಹೋಗಿಲ್ಲ ಬ್ರೋ ಏನ್ ಗೊತ್ತಾ ನಮ್ ಕರ್ನಾಟಕದ ಎಲ್ಲ ಚೆನ್ನಾಗಿದ್ಯಲ್ಲ
ಆಬರ
ನಮ ಕರ್ನಾಟಕದಲ್ಲಿ ಎಲ್ಲ ಚೆನ್ನಾಗಿದೆ ಮತ್ ನಾವ್ ಅದರ್ ಸ್ಟೇಟ್ ಏನು ಹೋಗಿಲ್ಲಬ್ರು ಆದ್ರೆ ಹೋಗ್ಬೇಕಕದ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಬೈಕ್ ಬೈಕ್ ತಗೊಂಡ್ ಹೋಗ್ಬೇಕಂತಿ ಲಡಾಕ್
ಹಾ ಬ್ರೋ ಲಡಾಕ್್ ಕೇಳ್ದೇನ್ ಬ್ರೋ
ಹ್ಮ್ ಹಾ ಲಡಾಖ ಆ ಕಡೆ ಹೋಗಂತ ಪ್ಲಾನ್ ಇದೆ
ಹ ನಾನು ಹೋಗ್ಬೇಕಂದ್ರ ಪ್ರಾರಂಭ ಮಾಡಿದ್ರು ಮಲೇಷ್ಯಾಾ ಥಾಯ್ಲ್ಯಾಂಡ್
ಆಬ್ರ
ಬೇರೆ ದೇಶಕ್ಕೆ ಹೋಂತ ತಾನಿದೇ ಥಾಯ್ಲ್ಯಂಡು ನೇಪಾಳ
ಹಾ್
ಹೋಬಕ್ೊಬ್ರ ಒಂದ ದಿನ
ಹೋಗಿ ಬ್ರೋ ಏನ್ ಟೂರ್ ಅಡ್ಡಾಡ್ಬೇಕಂತ ಇದ್ಯಾ
ಹ ಬ್ರೂ ಇದೇ ಪಾಕಿಸ್ತಾನ್ ಕಂತ್ ಹೋಗದ ಆಗಲ್ಲ ಬ್ರರು
ಹ್ಮ್
ನೇಪಾಳ ತಾಯ್ಲ್ಯಾಂಡು ಅದ ಯಾರ ಮಸೇಾಜ್ ಮಾಡ್ತಾರ ಅಂತಲ್ಲ ಬ್ರೋ ಯಾವ
ಯಾವ್ದಬ್ರು ಆ ಕಡೆಲ್ಲಾ ಹೌದು ತ್ಯ ಏನದಗರನೋಡಿ ಹಾ ಗೊತ್ತಾಯ ಗೊ ಗೊತ್ತಾಯ ಎಲ್ಲ ಬರು ಅದ್ ನಲ್ಲಿೆಲ್ಲ ಬ ನೀ ತಪ್ಪಳ್ಿದ್ರ ಇದೇ ನಮ್ಮ ಕಡೆ ಕೋಣ ಕೋಣ ಕಡೆಯಲ್ಲಿ ಮಾಡೋದ ಅದು ಸಲೇಶುರ ಅೇಶ್ವುರ ಕೋಣ ಸುಳ್ಳಿ ಆ ಕಡೆ ಅಂದ್ರೆ ಏನ್ ಗೊತ್ತಾ ಮೈಯಲ್ಲಿರ ಎಲ್ಲಾ ಉಳುಕ್ ಉಳುಕ್ ತೆಗತಾರೆ ಫುಲ್ ಬಾಡಿ ಹಿಡ್ಕೊಂಡ ಇರುತ್ತ ನೋಡು ಹ್ಮ
ಹಾ ಬ್ರೋ ಅದೇ ಇಬ್್ರೋ ನಮನೊಂದ ಸ್ವಲ್ಪ್ ಕಾಲ ಹಿಡ್ಕೊಂಡಿದ್ದೆ ಸ್ವಲ್ಪ ಅದೇ ನೋಡ್ಬೋದು
ಹಾ ಅದೇ ಬ್ರೋ ಈಗ ಏನಾದ್ರು ಸುಳ್ಳಿ ಕಡೆ ಕೋಣ ಮತ್ತೆ ಸಕಲೇಶಪುರ ಆ ಕಡೆ ಎಲ್ಲ ರು ಓದೋ
ಹ ಬ್ರೋ
ಅಲ್ಲೆಲ್ಲಾ ಇದೆ ಆ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಇರೋದದು
ಹೌದಬ್ರಾ
ಹ್ಮ್
ಅದಾದ್ರರು ನಾವ್ನು ಹೋಗ್ಬೇಕಂತ ಪ್ಲಾನ್ ಆಗ ಹೋಗ್ಬೇಕು
ಹ ಆ ಕಡೆ ಹೋದ್ರೆ ತಗ್ಸ್ಕೊಳೆ
ಅ ಬರ ಅಡ್ರೆಸ್ ಗೊತ್ತಿದೆ ನಿಮ್ಗೆ
ಹಾ ಗೊತ್ತಿದೆ ಬ್ರರು ಅದೇ ನ ಕೋಣ ಕೋಣ ಅಂತೇಳೆ ಒಂದು್ ಊರಿದೆ
ಹ ಬ್ರೋ
ಅದು ನನ್ ಕಷ್ಟ ಗೊತ್ತಕ್ಲ್ಲ ಬಟ್ ಸ್ಟೋರ್ಸ್ ಎಲ್ಲ ಹೋಗ್ತಾರೆ ಹ ನಾವ್ ಹೋಗ್ ಬಂದಿರೋ ನೆನಪು ಬಟ್ ಇವಾಗ ಹೋಗ್ ಬಂದ್ಬಿಟ್ಟು ನಾವ್ ನಾಲ್ಕ ಐದು ವರ್ಷ ಮೇಲೆ ಹತ್ತು
ಹೌದದ
ಹಾ ಒಂದ್ಸಲ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗತ್ತೆ
ಕೊಣ ಬ್ರೋ
ಹಾ ಕೊಣ ಕೊಣ
ಹೌದ ನಿಮ್ ಊರಲ್ಲಿ ಯಾರನ್ನು ಹೋಗಿದಾರ ಅಲ್ಲಿ
ನಮ್ಮೂಊರಲ್ಲಿ ಇವ ಜಾಸ್ತಿ ಜನ ಹೋಗಿಲ್ಲಬರು ನಾನ್ ನಾನ್ ಮಾತ್ರ ಅಡ್ಡ ಅಡೆ ಇರೋದು ನಾು ಇಡೀ ಕರ್ನಾಟಕನೆ ಎಲ್ಲಾನ ಆಲ್ ಕರ್ನಾಟಕ ಎಲ್ಲ ಅಡ ಹೇಳಿದನಿ
ಹೌದ ಬ್ರೋ
ಹಾ ನನ್ಗ ಒಥರ ಟೂರ್ ಹೋಗೋದಂದ್ರೆ ನನ್ಗೆ ತುಂಬಾ ಇಷ್ಟ
ಹೌದ ಬ್ರೋ ಟೂರ್ ಅಂದ್ರೆ ಇಷ್ಟ ನಿಂಗೆ ಸರಿಬ್ರ ಮತ್ ಮಾಡ್ತನ್
ಹಾ ಓಕೆ ಕೆ ಬ್ರೋ ಏನ್ ಕಾಲು ಬರ್ತದೆ ಬೇರೆದು
ಹಾ ಬ್ರೋ ಅದಕ್ಕೆ
ಓಕೆ ಓಕೆ ಬ್ರೋ